ಅಯ್ಯೋ ನೀವು ನಮಸ್ತೇರ ಸರ್
ಸರ್ ಅದೇ ಎಲ್ಲ ಮಾಡಿದ್ದೀರಿ
ಮೂಊರು ಸರ್
ಅದೇ ಸರ್ ಈಗ ಅಲ್ಕ್ಕ ಅಪಾಕೆಟ್ ಬೇಕಾಗಿದ್ದೀವ್ರೀ
ಅ ಅಕ್ಕಿ ರ ಆ ಬೀಜಾರೆೇ
ಹಾ ರೀ
ಯಾವ ಬೇಕ್ರೀ ನಿಮ್ಗ
ಸರಿ ನಿಮ್ಮ ಹತ್ರ ಯಾವಾವರು
ನಮ್ಮ್ ಹತ್ರ ನಾನಂತರ ಅವ್ರಿ ನಿಮ್ಗೆ ಯಾವ್ ಬೇಕ್ರಿ
ಸರ್ ನಮಗೂ ಯಾವ್ಯಾವ ಹೇಳಿದರ ನಮ್ ಮಾಹಿತಿ ಸಿಗತದೆ ರೀ
ಸುಗ್ರೀವ ಡಬಲ್ ಫೋರ್ ಅದಾವ್ರೀ
ಹ
ಜೀಟ ಯಾದಾವ್ರೀ
ಹೀ
ಇವು ಹೊಲ್ಗಳ ಸಜಿ ಆಗಲ್ಲ ಅಲ್ರಿ
ಹಾ ರೀ ರಾಯಲ್ ಎನ್ಫೀಲ್ಡ್ ಆದೀ
ಹ ಅದನ್ ಐತ್ರಿ ಅದು ಅಂದ್ರೆ ಬಾಳ ತುಟ್ಟಿನ ಅದು
ಹ
ಅಲೋ ಪಾಕಿಟಿಗೆ ಆರಡು ಸಾವಿರೋಗರ
ರಾಯಲ್ ಎನ್ಫೀಲ್ಡ್ ರ
ಸರ್ ಆದ್ರೆ ಇದು ಶದ ಬೀದ ಅಂತರ್ದ್ ನೋಡ್ರಿ ನಿಮ್ ಕಡೆ ಗೊತ್ತದಲ್ರರಿ
ಇಲ್ ಸರ್ ಹಾಕಲ್
ಅದು ಭೂಮಿ ಹೆಚ್ಚಿರ ಬರೇ ಶತಿ ತಗಿಂಗೆ ಎಲ್ಲರಿ
ಹೌದ ರೀ ಸರ್ ನಾವು ಹೋಗೋದು ಯಾವತ್ತು ತೋಗಬೇಕು
ನೀವು ರ ಸಟ್ ಬ್ರಿ
ನೆಡ್ತರ ಯಾರು
ಹ್ ರೀ ಏಕದೇಕ ಇಪ್ಪತ್ ಬರ್ತದ್ರೀ ಅದು
ಇನ್ನು
ಒಂದ್ ಎಕರೆಗೆ ಇಪ್ಪತ್ ಬರ್ತ್ ಅತಿಿ
ಅಷ್ಟೇ
ಹ ರೀ
ಹ್ಮ್ ಸರಿ ಸರ್ ಅಂದ್ರ ಆ ನಂಗಗೊಂದು ಸರಿ ಆಯ್ತರಿ ಅದೇ ಭೂಮಿ ಆತರಿ
ಮರಿಭೂಮಿ ರ ನೀರಾವರಿ ಆಯ್ತು ಚನ್
ಹಾ ನೀರ ಊರಐ್ತ
ಎ ಚಗ್ರ ಐತ್ರಿ
ಸಲೊಂದು ಇಪ್ಪತ್ ಎಕರೆ ಆಯ್ತು
ಇಪ್ಪತ್ತು ಹೇಗೀ
ಹಾ
ಈಗ ಆ ಕಡೆ ಮನಸಿನ್ ಗಿಡ ಮಾಡಿರ್ರಿ ನಮ್ಮ್ ಕಡೆ ಬರ್ತಾರ್ರಿ ಎಲ್ಲ ಒಟ್ಟು ಮಾಹಿತಿ ತಿರ ನಾವೇ
ಅದೇ ರೀ ಮತ್ ಮಾಹಿತಿ ಹೇಳ್ಬಿಡ್ರಿ ಏನೇನ
ನೀವು ಮೆಣಸಿನ್ ಗಿಡ ನಾಟಿ ಹಾಕ್ಸತ ಅಂದ್ರ ಳಕ್ ಪಡರಿ
ಇದು ಏನ್ ಏತ ಆತ
ಅದು ನೀವು ಆಾಕೆ ನಾವವು ಬೀಜ ಕೊಡ್ತೀವ್ರಿ
ಆ
ನಮಲ್ಲಿ ಬೇಡ ಅಂದ್ರೆ ಎಲ್ಲಾದ್ರೂ ತೋದ್ರಿ ನಾವವು ಎಣ್ಣೆ ಕೊಡ್ತೇವ್ರಿ ಎಣ್ಣಿ
ಸರ್ ಅದ ಮತ್ತ ಅದ ಸರ್ ನಾಟಿ ತರ್ಬೋದಲ್ರದು
ನೀವು ಬೇರೆ ಗಡಿಗೆ ಹಾಕ್ಬೇಕ್ರಿ
ಅಲ್ರರಿ ನಾಟಿ ತರ್ಪ ನಾವ್ ತೊಗೋಬೋದ ನ್ರಿ
ನಮ್ಮಲ್ಲಿ ಸಿಗಲ್ರಿ
ಸಿಗಲ್
ಹ ಬೀಜ ಸಿಕ್ತಾರೀ ನೀವು ಅವ್ರಗ್ ಹ ಕೊಡಬೋಗ್ರಿ ನಾಟಿ ಮಾಡೋರಿಗೆ
ಹಾ ರೀ
ಅವರು ನಿಮ್ಮ ನಾಟಿ ಮಾಡಿ ಕೊಡ್ತರಿ ದಿಡ್ ಇರ್ಬೇಕ ಒಂದು ಎಡ್ ಇರ್ಬೇಕ ಒಂದು
ಹಾ ರೀ ಅವಕ್ಕೂ ಅಮೌಂಟ್ ಕೊಡಬೇಕು ಏನ್ರೀ
ಹು ರಿ
ಹೌದದೇ
ಹಊ ರೀ
ಹ್ಮ್ ಹ್ಮ್ ಹ್ಮ್
ಈಗ ನೀವ್ ನಂಬಲ್ಲಿ ಎಲ್ಲ ತೊಡ್ರಿ ಅಂದ್ರಿ ಅಚ್ಚಿಪ ರಾಯಲ್ ಎನ್ಫೀಲ್ಡ್ ಬೀದ ಡಿ ಎ ಪಿ ಎಣ್ಣಿ ಗಿಣ್ಣಿ ನಂಬಲ್ಲಿ ತೋೊಂಡ್ರಿ ಅಂದ್ರಿ ನಮ ಕಡೆಯವರು ಬರ್ತಾರೀ ನಿಮ್ ಮಾೈತ್ ಎಲ್ಲ ಟೇಳಿ ಹೊಂತಾರೀ
ಹಾಗುತ್ತೆ
ಎಷ್ಟೆಷ್ಟ್ ಎಟಮ್ ಎಲ್ ಆಗ್ಬೇಕಕ್್ರಿ ಎಷ್ಟೆಷ್ಟ ಇಲ್ಲ ಅಂತ ಅವೆಲ್ಲಾ ಹೇಳತಾರೀ
ಯಾರ
ಇಲ್ಲಿ ನಮ್ ಕಡೆಯರು ಅಾರ್ರೀ ಕಂಪನಿಯರು
ಹಾ ರ
ುವತ್ತಗೆ ನಿಮ್ಮ ಮಾಹತಿ
ಹಾ ರೀ
ನೀ ಇದ ಪಶನ ಅವರಸ್ರೀ ನಾಯ್ಕೇ ರೀ ಎಂದ ಮುಂದ
ಸರ್ ಇದೇ ಫಸ್ಟ್ ಓಡ್ತನಿ ಮೆಣಸಿಕೆ ಅಂತಂದ್ರೆ ಇದೇ ಫಸ್ಟ್ ಹಾಕಗತ್ತತಿ ಮು
ಅಜೇದ ಎಲ್ಲಾು ಮಾಹಿತಿ ಹೇಳ್ ಹತಲ್ರಿ
ಹೇಳ್ತಾರೆ ಬಂದ್ರ
ಹೂ ಎಲ್ಲನ್್ರರಿ
ಹೌದ
ಹ ಅದ ಇದು ಅಷ್ಟಿ ಬಜ ಎಲ್ಲ ಮಾಹಿತಿ ಹತರಿ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
ಇದ ನೋ ರೀ ಎಲ್ಲರ ಮಾಹಿತಿ ಹೇಳಿ ತರಿ
ಹೌದ
ಹೋದರಿ
ಹ್ಮ್ ಹ್ಮ್ ಸರ್ ಇ ಆರ್ ಎಮ್ ಡಿ ಅವು ಎಲ್ಲ ಸಿಗ್ತಾವ ಹೊಂಟ ನಿಮ್ಮ್ ಹತ್ರರ
ಅದ ನಮ್ ಕಡೆ ಇಲ್ಗಲ್ಲ ಐತ್ರಿ ಹಿಮಾಲ ಸಿಗತ್ರಿ ತಂಬಕ್ ಸಿಗತ್ರಿ ಅವ ಎಲ್ಲಾ ಸಿಗತವ್ರಿ ನಮ್ ಕಡೆ
ಇಗ ತಂಬಾ ಗಿಡ ಅಂತ ಬೆಳಿತಾರಲ್ರಿ ಅ ಅವವು ಬೆಳಿಬೋದೇ
ಏ ಅವು ನಮ್ಮ್ದ್ರ ಸಿಗಲ್ರಿ ಇವು ಆರ್ ಎಮ್ ಡಿ ಸಿಗತಾವ್ರಿ ಬೀಜ
ಹ್ಮ
ನೀವು ಆರಂಬಿಡಿ ಬಾಳ ತುಟ್ರಿ ನೀವು
ುಟ್ಟಿವನ್ರಿ
ಅವು ನಿಮ್ ಕಡೆ ಸಿಗ್ತಾವಲ್ರರಿ ಅ ಎರಡ್ಡೆೇ ಪ್ಯಾಕೆಟ್ ಬರ್ತವ್ರಿ
ಹ್ಮ್ ಹ್ಮ್
ಅ ಎರಡು ಎರಡು ಸ ಅವು ಎಡ್ಯಾ ಬಗಿಡ್ಗ ಇಟ್ಟಿಟ್ಟ ಸ್ವಲ್ಪ ಸ್ವಲ್ಪ ಬರ್ತವ್ರೀ ಐವತ್ತ ರೂಪಾಯಿಗೆ ಎರಡ್ರ
ಸೆಡ್ ರಿ ಭಾಳ ಆತಲ್ರಿ
ಸರ ಅದು ಎಲ್ಲಷ್ಟ ದಿನದಿನ ಅದ ಒಂದ್ ದಿನದನ್ ಸರ ಯಾಕಂದ್ರೆ ಅ ರೇಡ್ ಬಾಳ ಹೆಚ್ಚಐತ್ರಿ ಯಾಕಂದ್ರ ನಮ ಹ್ಮ ಈ ಕಡೆ ಉತ್ತರ ಕರ್ನಾಟಕದ ಕಡೆಗ ಕಮ್ಮಿ ಸರ ಬೆಳೆದ ಅದ
ಹಾ
ಅದು ಹೆಚ್ಚಿನ ಹೆಚ್ಚಿನ ಕಳು ಹ್ಮ್ ಹಿಂಗ್ ಕೊಳ ಮಾರಿ ಮಾಡಿ ಆಕ್ತಾರ ಸರ
ಹ ಹೌದ ರೀ ಸರಿ ತೋ್ರಿ ಅದರ್ದ್ ಬಿಡ್ರಿ ಈಗ ಮೆಣಸಿಿಕಾಯ್ದು ಅದು ಮತ್ತ ಹತ್ತಿದು ಹೇಳ್ರಿ ಇವಾಗ ನಾವ ಅಕ್ಕಿ ಪ್ಯಾಕೆಟ್ ತಗೊಂಡ್ ಒಳಗ್ ಹೌದೇಳ್
ನೀವು ತಿ ರಾಯಲ್ ಎನ್ಫೀಲ್ಡ್ ಬೀಜ ಹಾಚ್ತೀರಂದ್ರರಿ ಅಹ ನೀವು ಶ ತಿ
ಸದಿ ಬೀಜ ಇ ಇಲ್ ಲೀಗಲ್ ಅಂತಾರಲ್
ಅವು ನಾವು ಕಳವು ಮಾಡಿ ನಮ್ಮ್ ಹತ್ರ ಸಿಗ್ತಾವ್ರಿ ಅವು ನೀವು ಯಾಕಂದ್ರೆ ನೀವು ಈ ಮೇಸಿಂಬಿ ಬೀಜ ಹಾಕಸ್ತೇನಿ ಅಂದರಲ್ರರಿ
ಹಾ ರಿ
ಅದಕ್ಕೆ ಎಲ್ಲ ಮಾಹಿತಿ ತಿಳಿಸಿದೆ ರಿ ನಿಮಗ
ಹೌದ್ರೀ ಹ ಸರಿ ತೋರಿ್ರರಿ ಸರ್ ಮತ್ತೆ ಇವಾಗ ಈಗ ನನಗ ಹತ್ತಿ ಬೀಜನ ಕೊಡ್ರಿ
ಹತ್ತಿ ಬೀಜ
ಹ ಬೇ ಮತ್ತೆ ಏನ್ ನೋಡಮ್ರಿ ಈಗ ಏನ್ ಏನ್ ಈಗ ಹಚ್ಚಲ್ರಿ ಅದು ಸ್ವಲ್ಪ ಮಳೆನು ಕಮ್ಮ್ ಆದ್ರ ನನ್ ಕಡಿಗಿ
ಮ ನೀರಾವರಿ ಆತಲ್ರಿ ಯಾಕ ಟೆನ್ಷನ್ವಾ
ಸರ್ ಕೆನಲ್ ನೀರ್ ಇರ್ ಇರ್ಲ ಅಲ್ರಿ
ಕೆನಾಲ್ರಿ
ಅಲ್ರರಿ ಕ್ಯಾನಲ್ ನೀರ್ ಇಲ್ಲ ರೀ ಈಗ ಹ್ಮ ಹ್ಮ
ಈಗ ಬೋರಿಂಗ್ ಆಸ್ತಿ ಅಲ್ರ ಅದಕ್ ಲೋನ್ ಸಿಗತ್ರಿ ನಮ್ ಕಡೆ ನಮ ಕಂಪನಿ ಕಡ್ಲಿಂದ
ಸ ನಮ್ಮ್ ಹತ್ರ ಬೋರಿಂಗ್ ಇ ಇಲ್ಲ ರೀ
ಇಲ್ಲ ಅದ ಕೆಲವೊ ನಡ್ಸಕೊಡ್ತೀವಿ ನೀವ್ ಆಸ್ತತ್ರ ಅಂದ್ರೆ
ಹಾ
ಅದ್ಕ ಟಿ ಸಿ ನಿಮ್ ಹತ್ರ ಲೈನ್ ಇರ್ತ್ತಿಲ್ಲ ಅಂತ ಕರಿ
ಆ
ಎಲ್ಲ ಸೌಲಭ್ಯ ಮಾಡಿಿ ಕೊಡ್ತೀವ್ರಿ
ಹೌದ್ರೀ
ಹು ರಿ
ಅದೆ ಎಷ್ಟ ಆತರಿ
ಇಲ್ಲರೀ ಅ ಗೌರ್ಮೆಂಟ್್ರೀ ನಾವೇನ್ ಕೊಡಲ್ರರಿ ಗೌರ್ಮೆಂಟ್್ರೀ
ಗೌರ್ಮೆಂಟ್
ಇದು ಸಬ್ಸಿಡಿ ಸರ್ ನೀವು ಮಾತಾಡ ್
ಹೌದ್ರೀ
ಏನಲ್ರರಿ ಒಂದು ಪಾಣೀ ಒಲಾ ಯಾರ ಲದ್ರಿ
ಹೌದು
ಅವ್ರಿ ಕರ್ಕೊ ಬರ್ಬಕ್
ಹಾ ರೀ
ಅವ್ರಿಗೆ ಕರ್ಕಮ್ಮಂದು ಅವ್ರೊಂದು ಒಂದ್ ಫೋಟೋ ಒಂದು್ ಆಧಾರ್ ಕಾರ್ಡ್ ಪಾಣಿರಿ
ಹೌದು
ಇವೆಲ್ಲಾ ತಂದು ಅವ್ ಸಹ ಮಾಡಿದ ದ್ರೆ ಅರ್ಜಿ ಹಾಕ್ತಾರಿ ಅವ್ರೆಲ್ಲಾ ಸೌಲಭ್ಯ ಮಾಡಕ್ ಕೊಡ್ತಾರ ಟಿ ಸಿ ಕೊಡ್ತಾರೀ ಕಂಬ ಆ ಕೊಡ್ತಾರ್ರೀ ಬೋರಿಂಗ್ ಆ ಕೊಡ್ತಾರೀ
ಹ ರೀ
ಅವ್ರ ಅವ್ರೇ ಅ ಪಾಯಿಂಟ್ ತೋರ್ಸ್ತಾರೆ
ಹಾ ಹಾ ಹ ಅದು ಲೋನ್ ಆತದೇನ್ರ ಅದು
ಲೋನ್ ಆಗಲ್ರಿ ಫ್ರೀರಿ ಹ ಕ್ರೀನ ಮಾಡಿ ಕೊಡತಾರೀ ಅವ್ರು ಗರಿ ಮುಂದ ರೈತನ್ ಸಲ ಹ
ಹ್ಮ ಅದಕ್ಕ ಏನ್ ಮೋಟ್ರೋ ಅದು ಎಲ್ಲಾ ನಾವೇತ್ ಹೋಗ್ಬೇಕ ಏನ್ ಅವ್ರೇ ತಂದ ಕೊಡ್ತಾರ ಎಲ್ಲಾನ
ಅವ್ರು ಹಾಕಿ ಕೊಡ್ತಾರೆ ಎಲ್ಲಾಟ ನಿಮ್ದ ಊಟ ಊಟದ ಖರ್ಚು ಅಷ್ಟೇ ರೀ ಹ ಊಟದ ಖರ್ಚು ಅಷ್ಟೇ ಷ್ಟರಿ ಅವರಿಗೆರಿಗೆ
ಹಾ ಹಾ ಹ ಎಷ್ಟ್ ಎಷ್ಟು ಜನ ಇರ್ತಾರ
ಒಂದ್ ಎರಡ್ ದಿನ ಇರ್ತಾರ ಏನ್ ಇಲ್ರಿ ಅವ್ರಗ ಚಿತ್ರನ್ನ ಅದು ಮಾಡಿ ಕೊಟ್ರಿ ಸಾಕ್ರಿ ಅವ್ರಿಗೆ ಇಲ್ಲ ಅವ್ರಿಗೆ ಕೊಟ್ಟು ಬಿಡ್ರ ಅಕ್ಕಿ
ಅವ್ರ್ ಮಾಡ್ಕೊತಾರೆನ್ರಿ
ಅವರೆ ಮಾಡ್ಕೋತಾರೆ
ಹೌದ್ರೀ
ಊರೇ ಅಯ್ಯಿ ಅದು ಬೋರಿಂಗ್ ಹಾಕಿಂದಾಗ್ರೀ ಎಲ್ಲ ಸ್ವ ಚುಬೋದು ಮೆಣಸಿನ ಗಿಡ
ಹಾ ಈಗ ಮೆಣಸಿ ಗಿಡೆ ಹಚ್ಚಿದ್ರೆ ಕಂ ಕಂಪಲ್ಸರಿ ನೀರ್ ಇರಬೇಕಲ್ರಿ
ಊರಿ ಅದಕ್ಕೂ ಹದನೈದು ದಿನಕ್ಕೂ ವಾರಕ್ಕರಿ ಹೇರ್ ಬೇಕ್ರಿ ನೀರ್ ಬೇಕರಿ ಅವಕ
ಹಾ ಹಾ
ಯಾಕಂದ್ರೆ ಅದು ನೀರು ಉಳಿದ್ರೆ ಸತ್ ಬಿಡುತ್ತಿರಿ ಬೀಜ
ಹೌದ್ ರೀ
ಇದಕ್ಕ ಕೌಳಿಗಜ್ಜಿ ಅಕ್ಕಿ ಜೋಳ ಅವ ಹಾಕ್ ಬಿಡ್ರಿ
ಎಡತ ಏ ಹಾಕಿ
ಹ್ಮ್ ಅವೆಲ್ಲ ನಡೀತಿೀರಿ ನೀರವರ್ ಎರರ್ಲ ಕಲೋ ಅಂದ್ರೆ ನಡಿತತಿರಿ ಯಾಕ ಯಾಕಂದ್ರ ನೀವು ಬೋರಿಂಗ್ ಹಸ್ತೀರಲ್ರರಿ
ಹಾ ರೀ
ನಿಮ್ಗೆಲ್ಲ ಹೇಳಕತಿದರಿ ಅದಿ ಹ ಹೇಳ್ದ
ಬೋರಿಂಗ್ ಆಕ್ಸಸ್ ಎಲ್ಲಾ
ಹ್ಮ ರೀ
ಹ್ಮ್ ಹ್ಮ್ ಹ್ಮ
ಸ ಸಿಡಿಗ ಮತ್ತೆ ನಿಮ್ ಟ್ಯಾಕ್ ಸಿಕ್ತಾವ್ರೀ ಎಲ್ಲಾ ಸಿಕ್ತವ ಹೆಣ್ಣುಡೆನಿಸ್ ನೀವ ಏನ್ ಕೆಲ್ಸನ ಮಾಡಂಗಿಲ್ಲಾ ಇಲ್ರಿ
ಹ
ಊರಿ ಸಬ್ಸಿಡಗ ಅವೆಲ್ಲಾ ಹಾಕಿವ ಬಿಡ್ರಿ
ಹಾ
ಅವೆಲ್ಲಾ ಸೌಲಭ್ಯ ಸಿಕ್ಬಿಡ್ತಾರ್ರಿ ಯಾಕಂದ್ರೆ ನಿಮ್ದ್ ಎಷ್ಟ ಇಷ್ಟ ಎನ್ರಿ
ಹ ಸರಿ ಸೇಷ್ಟೇ ಅದ
ನಿಮ ನಿಮ್ಮ ಮತ್ತೆ ಸೌಲಭ್ಯ ಜಗ್ಗಿರದ್ರಿ
ಹೌದ್ರಿ ಸರ್ ನಾ ಸರ್ ವಿಚಾರ ಮಾಡತ್ತೀದೆ ಅದ್ರ ಬಗ್ಗೆ
ಹ ಸರ ನಾನ ಇದು ಕಾರ್ ಅವವು ಬಂದ ಅಂದ್ರೆ ನಿಮ್ ಫೋನ್ ಹತನಿ ಸರ
ಸರಿ ಸರ್ ಸರಿ ಸರಿ ಸರ್ ಆಮೇಲೆ ಮಾಡ್ತೀನ್ ತಗ್ರಿ